ಹಲೋ ಹಲೋ ಹಲೋ
ಹಲೋ ಆರಾಮ ಹಾ.. ನಾನು ಆರಾಮ
ಏನ್ ಮಾಡ್ತೀಯಾ
ಏನಿಲ್ಲ ಹಾಗೆ ಕೊತ್ಕೊಡೆ ನೀವೇ ಮಾಡ್ತಿದ್ದೀರಾ
ನಾನು ಏನಿಲ್ಲ ನೋಡಿ ಎರಡ್ ತಾಸು ಒನ್ ತಾಸು ಕೂ ಹಚ್ಚಿ ಇವಾಗ ದೋಸೆ ತಿಂದು ಇನ್ನೇನು ಓದ್ಕೋಬೇಕಂತ ಕೂತ್ಕೊಂಡಿದ್ದೆ
ಹೌದಾ ದೋಸೆ ಕೊಟ್ಟ ಹೋದ್ರ
ಹ್ಮ ನಿಮಗೆ
ಹ್ಮ ನಮಗೆ ಇಡ್ಲಿ ಕೊಟ್ಟಿದ್ರು
ಹ್ಮ
ಹ್ಮ್ ಮತ್ತೆ ಏನ್ ಓದೋದು ಆಯಿತೆ ಎಕ್ಸಾಮ್ ಐತ
ಹ್ಮ್ ಎಕ್ಸಾಮ್ ಇದೆ ಮಂಗಳವಾರ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ ಯಾವುದು ಹಾಲತೀಸಿ
ಹ್ಮ್ಮ್ ಮುಗಿಯೋದು
ಮುಗಿಯುತ್ತ ಮಂಗಳವಾರ ಮುಗುದ್ ಬಿಡುತ್ತೆ
ಹೌದಾ
ಹ್ಮ್ ಹ್ಮ ಗುರವಾರಾ ಬೆಳಿಗ್ಗೆ
ಹ್ಮ್
ಹ್ಮ್
ಮತ್ತೆ
ಹ್ಮ್ ಅ ಮಾಡ
ಹ್ಮ್
ದೆ ಯಾವಾಗ್ ಬರ್ತಿಅಂತ ಹ
ಮತ್ತೆ ಆರಾಮಲ್ಲ
ಆರಾಮ ನೀನು
ನಾವು ಆರಾಮ ಊರಿಗಿ ಬಂದ್ರೆ ಬಾ
ಹ್ಮ್ ಬರ್ತಿನಿ ತಾ
ಹ್ಮ್
ಹ್ಮ ಮತ್ತೆ
ಮತ್ತ್ ಹೇಳ್ಬೇಕು
ನಿಮ್ಗೆ ಏನಿಲ್ಲ ನೋಡವ ನೀವೇ ದೊಡ್ ಮಂದಿ ಹೇಳ್ಬೇಕು
ನಾ
ಏನ್ ಮೊನ್ನೆ ಐ ಪಿ ಎಲ್ ಜೋರ್ ಇತ್ತ ಅನ್ಸುತ್ತೆ
ಹ್ಮ್ ಇತ್ತು ಚನ್ನಾಗಿತ್ತು ಎಲ್ಲಿಂದ್ದಿಯ ಐ ಪಿಎಲ್ಗೆ ಪಾರ್ಟಿ ಕೊಡ್ಸಿದ್ರು ಹಾಗೇನಿಲ್ಲ ತಗೋಬೇಕು ಹೊಸ ಫೋನು
ಇನೇನುಂದು ಸ್ಟೇಟಸ್
ಇಲ್ಲ ಫೋನು ರಿಪೇರ್ ಆಯತ್ತಾ ಹಂಗಾಗಿ ಫೋನ್ ರಿಪೇರಿ ಮಾಡ್ಸೋಕ್ಕೆ ಹೋಗಿದ್ವಿ ಹ ಫೋನ್ ಹೊಸ ಫೋನ್ ಏನು ತಗೊಂಡಿಲ್ಲ
ತಗೊತೀರಿ ಬಿಡ್ರಿ ನೀವೇನು ಹೊಸ ಫೋನ್
ಹ್ಮ ಏನು ಎಲ್ಲಿ ಹೊಸ ಫೋನು ಏನು ಇಲ್ಲ ಇ
ಹ್ಮ
ನೀವೇ ತಗೋಬೇಕೇನೋ ಮತ್ತೆ ಹೇಳ್ಬೇಕು
ಏನಿಲ್ಲ
ಂತಲ್ಲ ಯವಾಗ
ಹ
ಹ್ಮ್ ನಮ್ ಸ ನಾಳಿಂದ ಇಂಟ್ರನಲ್
ಹೌದ.
ಹ್ಮ್
ಓತಿಯಾ. ಹಾ ಓದಬೇಕು.
ಮತ್ತೆ.
ಹ್ಮ ಮತ್ತೆ ಮನೆಗೆ ಫೋನ್ ಮಾಡಿದ್ರಾ ಎಲ್ರು ಆರಾಮದರಂತ.
ಹೂ ನಿಮ್ಮ ಫ್ರೆಂಡ್ಸು ಎಲ್ಲ ಫೋನ್ ಮಾಡಿದ್ರಾ.
ಸರಿ.
ಎಲ್ಲಿಗೆ ಆ ಸೈಡ್ ಹೋಗ- ಪಲೈವತ್ತು.
ಎಕ್ಸಾಮ್ ಎಲ್ಲ ವಂತ ಹೇಳಿದ ಅಲ್ಲ ಮತ್ತೆ ನಾವುಸೈಡ್ ಹೋಗ ನಾವ್ ಎಕ್ಸಾಮ್ ಇದಾಗೆಲ್ಲಾ ಹಂಗೆಲ್ಲ ಹೋಗಲ್ಲ.
ಇದೆಲ್ಲ ಬೇಡ ಹೋಗ್ತೀರ ಅಂತ ಗೊತ್ತಿತ್ತು.
ಹ್ಮ ಏನ್ ಗೊತ್ತು. ಹ ಓಕೆ ಅಂತ.
ಅಷ್ಟು ಪ್ರಿಫ್ರೆನ್ಸ್ ಕೊಡ್ತೀರ ಅವ್ರಿಗೆ ಟೈಮ್ ಕೊಡ್ತೀರ. ಅದಕ್ಕೆ ಕೇಳ್ದ ಅವರಿಗೂ ಇರಲ್ಲ. ಹ್ಮ್. ಅದಕ್ಕೆ ಕೇಳಿದೆ. ಮತ್ತೆ ಹೇಳಬೇಕು.
ಹ ಏನಿಲ್ಲ.
ಹ್ಮ. ಮತ್ತೆ ಅರಾಮಲ್ಲ.
ಹ್ಮ ಆರಾಮ.
ಹ್ಞ ಒಂದು ದೋಸೆಗೆ ಒಂದು ತಾಸು ಲೈನ್ ಹಾಕ್ತೀರಾ.
ಓ ಎರಡು- ದೋಸೆ ತಿನ್ನೋಕ್ಕು ಒನ್ ತಾಸು ಲೈನು ಜಾಸ್ತಿ ಜನ ಇದ್ದೀವಿ ನಮ್ಮ ಹಾಸ್ಟೆಲ್ ನಲ್ಲಿ.
ಹ ಹ್ಮ್.
ನಿಮಗ್ ದೋಸೆ ಕೊಡಲ್ವಾ.
ಹ್ಮ್.
ನಿಮಗ್ ದೋಸೆ ಕೊಡಲ್ವಾ.
ನಮಗೆ ದೋಸೆ ಕೊಡಲ್ಲ.
ನಮ್ಗೆ ಅವಾಗೆ ಬೇಯಿಸಿ ಅವಾಗೆ ಕೊಡೋದು ಅದಕ್ಕೆ ಲೇಟ್ ಆಗೋದ ಅಂತ ಆಸೆ ನೀನ್ ಬರ್ಬೇಕಲ್ಲಿ ಅದಕ್ಕೆ
ತೋಸ ಏನು ಕೊಡಲ್ಲ ಇಡ್ಲ ಕೊತ ಇಲ್ಲಿ ಸಾಂಬಾರು ಚ ಹ್ಮ ಮತ್ತೆ ಹೇಳ್ಬೇಕು ಹ್ಮ ಹಲೋ ಹ್ಮ ನತ್ತ ನು ಸಮಾಚಾರ
ಮತ್ತ ಹೇಳ ಏ ಹೆಸ್ಸಾರಿ ಹೇಳ್ಬೇಕಾವ ಎಕ್ಸಾಮ್ ಅದವ ಓದಬೇಕಂತ
ಹದ
ನೀವೆಲ್ಲಾ ಎಕ್ಸಾಮ ಇದ್ದಾಗ ಹೋಗ್ತಿರೆನ್ ತಿರ್ಗಾಡಾಕೆ ಸೆಮ್ ಎಕ್ಸಾಮ್ ಅದು ಮೇನು ಇಂಟ್ರನಲ್ ಇದ್ರೆ ನಾ ಹೋಗ್ತಿದ್ವಿವೆನೊ
ಹ್ಮ್ ನಿಮ್ಮಷ್ಟು ಶಾಣೆ ಬೇಕಲ್ಲ ನಿಮ್ಮಷ್ಟು ಶಾಣೆ ಇಲ್ಲ ನಾವು ಪಂಟ ನಲ್ ಪಂಟ್ರನಲ್ ಇದೆ ನಾ ಸೆಮ್ ಗಿಮ್ ಏ
ನಾವು ಅಲ್ಲಿ ಹೌದನ್ನಂಗ್ ಫೀಸ್ ಕಟ್ಟಿರ್ತೀವವ ಅದಕ್ಕರೆ ಓದ್ಬೇಕಲ್ಲ
ಕಟ್ಟಿರಲ್ಲ ಆದರೂ
ಹ ಅದ್ಕ್ಕೆ ಹೇಳಾತಿರಲ್ಲ ಎಲ್ಲಾರ ಹೊರಹೊಕ್ಕಿರ ಹೊರಹೊಕ್ಕಿರ ಅರ್ಧ ನಿಮ್ಮಂತವರು ಮಾತ್ ಕೇಳಿ ಹೋಗ್ಬೇಕನ್ಸಿ ಎಲ್ಲ ಇದಾಗ್ತದೆನುೋ
ಹೌದಾ
ಹ್ಮ್ ನೀವ್ ಅರಾಮ್ ಕುತ್ಕೊಂಡ್ ಹೋಗೋದು ನಮ್ಗೆ ಹೋಗ್ ಹೋಗ್ರಿ ಅಂತ ಹೇಳದು ಹ್ಮ್
ಹ್ಞ ಅದಕ್ಕೆ ನಮ್ಮಂತವ್ರ ಮಾತು ಕೇಳ್ಬೇಡ್ರಿ
ಹಂಗೇನ್ ಇರಲ್ಲ
ಹಂಗೇನ ಇರಲ್ಲ ಇರದು ರಿಯಾಲಿಟಿ ಮತ್ತು ಚಾ ನೀ ಚೆಂದ ಇರ್ಬೇಕಂದ್ರೆ ನಮ್ಮ
ಮತ್ತೇನು ಹಿ
ಮತ್ ಹೇಳ್ ಬಕು
ಏನಿಲ್ಲ ನೋಡು
ಹ್ಮ್ ಓದ್ಕರಿ ಓದ್ಕರಿ
ಹ
ನೀನ್ ಬಾಳ್ ಹೋದೋದೈತ ಹಲೋ
ಏನಲ್ಲ ನಿನ್ನೆ ಒಂದು ಮಾಡಿ ಮುಗಸಿದೀನಿ ನೀದು ಈ ಸಬ್ಜೆಕ್ಟ ಸಬ್ಜೆಕ್ಟ ಓದ್ಬೋದು ಆರಾಮ್ ಐತಿ
ಓದ್ರಿ ಓದ್ರಿ
ಮತ್ತೆ
ಸುಮ್ನೆ ನಮ್ಮಂಗ ಟೈಮ್ ವೇಸ್ಟ್ ಮಾಡ್ಬೇಡ್ರಿ
ಹಂಗೇನಿಲ್ಲ ನಾವು ಎಲ್ ಎಲ್ಲಿ ಟೈಮ್ ವೆಸ್ಟ್ ಮಾಡ್ಬೇಕ ಅಲ್ಲಿ ಮಾಡ್ತಿವಿ ಎಲ್ ಮಾಡಬಾರದು ಅಲ್ ಮಾಡಲ್ಲ
ಅಲ್ಲಾ ಅದೇ ಹೇಳಿದೆ ನೀವ ಹಂಗ್ ಮಾಡ್ತೀರಿ ನಾವ್ ಅಲ್ಲಾ ಟೈಮು ವೇಸ್ಟ್ ಮಾಡ್ತೇವಲ ಅದಕೆ ಕೇಳಿದೆ
ಹೂ ನೀವು ಟೈಮ್ ವೇಸ್ಟ್ ಮಾಡಲ್ಲ ಬಿಡು ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಎಲ್ಲೋ ಇರುತ್ತಿದ್ದರೇನು?
ಹೂ ಟೈಮ್ ವೇಸ್ಟ್ ಮಾಡಿದಕ ಇಲ್ಲದೆವಿ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ ಅಂದ್ರೆ ಎಲ್ಲೊಇರ್ತಿದವಿ
ಹೌದಾ
ಹೌದು
ಹೂ ಒಳ್ಳೆದಾಗಲಿ ಮತ್ತೆ
ಮತ್ತೆ ಹೇಳ
ನಿಮ್ಮ ಕಾಲೇಜಲ್ಲಿ ಮೊನ್ನೆ ಫಂಕ್ಷನ್ ಏನೋ ಆಯ್ತಂತೆ
ಹ ಯಾರು ನಿಮ್ಮ ಕಾಲೇಜನಲ್ಲ
ನಿಮ್ಮ ಕಾಲೇಜಲ್ಲಿ
ನಮ್ಮ ಕಾಲೇಜಿನಲ್ಲ
ಹೂ ಇವತ್ತ ಇದು ಅಂತ ಹೇಳಿದ್ರಲ್ಲ ನೀವು ಪರಿಸರ ದಿನಾಚರಣೆ ಇವತ್ತ ಆಚರಿಸ್ತೀರಿ ಅಂತ ಹೇಳಿದ್ರಲ್ಲ
ಹೂ ಯಾಕ ಪರಿಸರ ದಿನಾಚರಣೆ ಏ ಎಲ್ಲಾ ಗಿಡ ಖಾಲಿಯಾಗಿದವಂತೆ ಎಲ್ಲರೂ ವೈದಾರಂತೆ
ಹೌದಾ ಒ ಗೆತ್ತ ಗಿಡ ನೆಡಕು ಆಸಕ್ತಿ ಇಲ್ಲ ನಿಮ್ ಕಾಲೇಜ್ ದವರಿಗೆ ಅಂದಂಗಾಯಿತು
ಹೌದು
ನೆಡಂಗಿದ್ರೆ ಇದರೆ ಹೆಂಗಾದ್ರು ಎಲ್ಲಾದ್ರೂ ಉಡ್ಕೊಂಬಂದ್ ನೆಡ್ತಾರ ಅದೇನ ಕುಣಿಯಕ್ ಬರ್ಲಿಲ್ಲ ಅಂದ್ರೆ ನೆಲ ಡೊಂಕಂತೆ ಅಂದ್ರ ಅಂತ ಎಲ್ದಿರಕ ಕರ್ಸಕ್ತ ಹೋಗ ಗಿಡಕ್ಕೆ ಅಂದಂಗಗೆ ನಿಮ್ಮ ಕಾಲೇಜ ಅವರ ಗೊತ್ತಾಯತ ಬಿಡು
ಟೈಮಪಾಸ್ ಹೆಂಗ ಮಾಡಬೇಕು ಅಂತದು ತಲೆನೋವು
ಹೂ ಎಲ್ಲಿ ಟೈಮ್ ಪಾಸ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ ಹೂ
ನಾಳೆ ಇವತ್ತ ಸಂಡೆ ಐತ ಹೆಂಗಾದ್ರು ಅದಕ್ಕೆ ನಾಳೆ
ಕಾಲೇಜ
ಹ್ಞೂ ಇವತ್ತೊಂದು ದಿನ ರಜೆ ಸಿಗ್ತಾ ನಾಳೆ ಮತ್ ಟೈಮ್ ಪಾಸ್ ಮಾಡೋಕ್ಕಬೇಕಲ್ಲ ನಾಳೆ ಮಾಡಿದ್ರ ಅತ್ತಂದ
ಓ ಮಾಡ್ರಿ ಮಾಡ್ರಿ ನಾಳೆ ಇಂಟರ್ನಲ್ ಅದಾವಂತಿಯ ಏನ್ ಟೈಮ್ ಪಾಸ್ ಮಾಡ್ತೀಯಾ
ಮಾಡ್ತೀವಿ ಏನಇಂಟರ್ನೆನಲ್ ಬರೀತೀವಿ ಬಿಡು ಟೈಮ್ ಪಾಸ್ ಮಾಡಕ್ಕೆ ಬೇಕಲ್ಲ ಟೈಮಿು
ಹಓ ಸರಿ ತಗಇಡ್ಲ ನಂ ಸ್ವಲ್ಪ ಕೆಲ್ಸ
ಸರಿ ಇಡ